ನಿಮ್ಗೆ ಎನ್ಲಿಸ್ತಾಲ್ಲನಾ ಆ ನನಗೆ ನಿಮ್ದ ಧ್ವನಿ ಸರಿಯಾಗಿ ತಲುಪ್ತಿದೆ ಆ ನನ್ನ ಹೆಸರು ಬಂದ್ಬಿಟ್ಟು ಬಾಲಾಜಿ ಅಂತ
ಹಾ ಬಾಲಾಜಿ ಅಂದ್ರೆ ನಮ್ಮ ಹೆಸರು ಬಂದ ಭಾಗೇಶ್ ಅಂತ ಹೇಳಿ ಬಾಲಾಜಿ ಬಾಲಾಜಿ ಹೆಸ ರಿನ್ನ ಅರ್ಥ ಏನು ಗೊ ಗೊತ್ತಾ ನಿಮ್ಗೆ
ನಾನು ನಿಮಗೆ ಹೇಳ್ತೀನಿ ಅಂದಾಗೆ ನಿಮ್ಮ ಮೂರು ಯಾವು್ದದು
ನಮ್ಮೂರು ಗುಲ್ಬರ್ಗ್ ಈಗ ಅಂತೇಳಿ
ಹಾ ಹಾ ಗುಲ್ಬರ್ಗಾ ಗುಲ್ಬರ್ಗಾ ಗುಲ್ಬರ್ಗ ನ ಅಥವಾ ಗುಲ್ಬರ್ಗ ಹತ್ರ ಅಂದ್ರೆ ಅಲ್ಲಲ್ಲಿ ಕೆಲವು ಬಹಳಷ್ಟು ಜಿಲ್ಲೆಗಳಿವೆ ಆ ಕೆಲಷ್ಟು ತಾಲೂಕುಗಳು ತಾಲೂಕುಗಳಿವೆ ಸೊ ಹಂಗಾಗಿ ಅಲ್ಲಿ ನಿಮ್ಮ ಅಹ್ ಸ್ವಂತ ಗುಲ್ಬರ್ಗನ ಅಥವಾ ಅಲ್ಲೇ ಯಾವ್ದಾದ್ರು ಹತ್ತಿರ
ಅಲ್ಲಿ ಹಾ ಹತ್ತಿರದಲ್ಲಿ ಬರುವ ಒಂದು ಚಿಕ್ಕ ಹಳಿಯಲ್ಲಿದೆ ಇದೆ ನಮ್ಮ ಊರು
ಯಾವ ಊರು ಯಾವ ಹಳ್ಳಿ ನಿಮ್ದು
ನಮ್ದು ಬಂದ್ಬಿಟ್ಟು ನೋಡಿ ಹ್ಮ್ ಶಾಪುರ್ ಅಂತ ಹೇಳಿ
ಶಾಪುರ್
ಹಾ ಹೌದು
ಎಲ್ಲಿ ಬರುತ್ತೆ ಅದು
ಅದು ಯಾದಗಿರಿ ಅಹ ಜಿಲ್ಲೆಯಲ್ಲಿ ಬರುತ್ತೆ ಅದು
ಯಾದಗಿರಿ ಜಿಲ್ಲೆೆಯಲ್ಲಿ ಬರ್ತಂ ಹ ಹಾ ಯಾದಗಿರಿ ಜಿಲ್ಲೆ ಹತ್ರ ಪ್ರಸಿದ್ಧವಾದ ಯಾವ್ದಾದ್ರು ಶೈಕ್ಷಣಿಕ ಸ್ಥಳಗಳಿವೆನಾ
ಹಾ ಇವೆ ಎಲ್ಲ ಗಿರಿ ಇದೆ ಒಂದು ಗಿರಿಧಾಮ ಇದೆ ಯಾದ್ಗಿರಿ ಅನ್ನು ಗಿರಿಗಳ ನಾಡು ಅಂತ ಕರತಾರೆ ಆದ್ರಿಂದ ಅದಕ್ಕೆ ಯಾದ್ಗಿರಿ ಅಂತ ಹೇಳಿ ಬಂತು
ಹ್ಮ್ ಹ್ಮ್
ಮತ್ತೇನೊಂದು ಮ ಚಿಕ್ಕ ವಿಧಾನಸೌಧ ಅಂತ ದೆ ಅಲ್ಲಿ ಅದು ಒಂದು ಪ್ರಸಿದ್ಧವಾದ ಶೈಕ್ಷಣಿಕ ಸ್ಥಳ ಅದು
ಆ ಹ ಕಟ್ಟಡ ನಿರ್ಮಾಣ ಮಾಡಿದ್ದ ಮಾಡಿದವ್ರೆ ಹೆಸರು ಏನಾದ್ರು ಗೊತ್ತಿದೆನಾ
ಇಲ್ಲ ಇವಾಗ ಸದ್ಯಕ್ಕೆ ನಂಗೂ ಕಟ್ಟಡ ನಿರ್ಮಾಣಿದ ಮಾ ನಿರ್ಮಾಣ ಮಾಡಿದ ಹೆಸರು ಗೊತ್ತಿಲ್ಲ ನಮ್ಗೆ ಇನ್ನು
ಹಾ ಹಾ ನೀವ್ ಹಾವಾಗ್ಲೆೇ ಕೇಳಿದ್ರಿ ಅಲ್ವಾ ಬಾಲಾಜಿ ಅಂದ್ರೆ ಏನು ಅಂತ ತ ನನ್ ಅದರ ಪರಿ ಪೂರ್ಣ ಮಾಹಿತಿಯನ್ನ ನಿಮಗೆ ಕೊಡ್ತೀನಿ ಕೇಳಿ
ಹಾ ಹೇಳಿ
ಆ ವಿಜಯನಗರ ಅ ಡೇ ವಿಜಯನಗರವನ್ನು ಕಟ್ಟಿಸಿದ್ದು ಶ್ರೀ ಕೃಷ್ಣ ದೇವರಾಯ
ಹಾ
ಅವರು ಅ ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರ ಸ್ವಾಮಿಯನ್ನ ನಡೆದುಕೊಳ್ತಿದ್ರು
ಓ ಹೌದಾ
ಅವಾಗ ಹಾ ಟ ತ್ಯಾ ತಿರುಪತಿಯನ್ನ ಅಷ್ಟು ಕಟ್ಟಡವಾಗಿ ಮಾಡಿ ಡಿರಲಿಲ್ಲ
ಹ್ಮ್ಮ್
ಯಾವಾಗ ಶ್ರೀ ಕೃಷ್ಣ ದೇವರಾಯರು ನಡ್ಕೊಂತಿದ್ರು ಅವಾಗ ತಿರುಪತಿಯನ್ನ ಚೆನ್ನಾಗಿ ಮಾಡಿದ್ರು ಅನ್ನೋ ಒಂದು ಆ ಆ ಆ ನಂಬಿಕೆ ಆ ಜನರಲ್ ಇದೆ
ಹಾ
ಸೊ ತಿರುಪತಿ ಸ್ ತಿಮ್ಮಪ್ಪ ಸ್ವಾಮಿಯನ್ನ ನಾವು ಏ ಏನಂತ ಕರಿತೀವಿ ಅವರನ್ನ ಬಾಲಾಜಿ ಅಂತ ಕರಿತೀವಿ
ಹೋ
ಸೊ ಹಾಗಾಗಿ ಇದರ ಪರಿಪೂರ್ಣವಾಗಿ ಆ ದೇವರ ಆಶೀರ್ವಾದ ಇರಲಿ ಅಂತ ಎಂದು ನನ್ನ ತಂದೆ ತಾಯಿ ಬಾಲಾಜಿ ಎಂದು ಹೆಸರು ಇಟ್ಟಿದ್ದರು
ಓಹೋ ನಾನ್ ಅನ್ಕೊಂಡಿದ್ದೆ ನಿಮ್ ಅಜ್ಜ ಆ ಅಜ್ಜ ಅವರು ಇರ್ತಾರಲ್ಲ ಮುತ್ತಜ್ಜ ಅವ್ರ ಹೆಸರನ್ನೇ ನಿಮ್ಗೆ ಇ ಟ್ಟಿದಾರೆ ಅಂತ ಅಂದ್ಕೊ
ಇಲ್ಲ ಇಲ್ಲ ಇಲ್ಲ ಆತರ ಯಾವುದು ಇಲ್ಲ ದೇವರ ಸನ್ನಿಧಿಯಲ್ಲಿ ಚೆನ್ನಾಗಿ ಬೆಳೀಲಿ ದೇವರ ಆಶೀರ್ವಾದದಲ್ಲಿ ಚೆನ್ನಾಗಿ ಬೆಳೀಲಿ ಮಗುವ ತ ಅವ್ರು ನನ್ಗೆ ಇಟ್ಟಿದ್ರೂ ಹಾಗೆ ನಿಮ್ಮ ಹೆಸರು ಹೇಳ್ರಿ ಭಾಗೇಶ್ ಅಂತ
ಅಂದ್ರೆ ಅದೃಷ್ಟದ ಅಧಿಪತಿ ಅಂತ
ಆ ಹಾ ಭಾಗ್ಯ ಭಾಗ್ಯ ವಾರಸ್ ಧಾರ ಅಂತ್ ತಾನ
ಹೌದು
ಹ ಹಾ ಹಾ ಹ ಹಾಗೆ ಅಂದಾಗೆ ನೀವ ಏನ್ ತಿಂತೀರಾ ಅಂದ್ರೆ ನಿಮ್ಗೆ ಇಷ್ಟವಾದ ಪದಾರ್ಥ ಯ್ದದು ಇಷ್ಟವಾದ ಆಹಾರ ಯಾವುದು ಮಾಂಸಾಹಾರಿನ ತವಾ ಸಸ್ಯಹಾರಿನ
ನಮ್ಮ ಮಾಂಸಾಹಾರಿಯಲ್ಲಿ ಮತ್ತು ಹ್ಮ್ ಕೋಳಿಯ ಆ ಅನ್ನ ಅಂತೇಳಿ ಅದು
ಹ ಹಾ ಆ ಕೋಳಿ ಕೋಳಿ ಅನ್ನ ನಿಮ್ಗೆ ಇಷ್ಟನಾ
ಹಾ ಹೌದು ನಿಮ್ಗೆ ಗೊತ್ತಾದ ಹೇಗೆ ಅಂತೇಳಿ ಇಲ್ಲ ಬರೋದಿಲ್ಲ ನಮ್ಗೆ
ಹ ಹಾ ಹಾ ನಮ್ಗೆ ಅ ನಮ್ಗೆ ನಮ್ಗೆ ಮಾಂಸಾಹಾರಿ ಸಸ್ಯಾಹಾರಿ ಎರಡೂ ಇಷ್ಟ ಅಂಡ್ ಅದಾದ್ ನಂತರ ನಮ್ಗೆ ಮಾಡ ಕೂಡ ಬರುತ್ತೆ
ಹೌದಾ ಹೇಳಿ ನೋಡೋಣ
ಹ ಸರಿ ಆಯ್ತು ನಿಮ್ಗೆ ಈ ಈ ಏನ್ ಮಾಡೋದು ಹೇಳ್ಬೇಕು
ಇದು ಕೋಳಿ ಅನ್ನ
ಆ ನನಗೆ ಕೋಳಿ ಅಷ್ಟು ವಿಧ ವಿಧಾನವಾಗಿ ಮಾಡಕ್ ಬರಲ್ಲ ಅದರ ಕೆಲವೊಂದು ಇದು ಅಹ ಇವಾಗ ಯಾವ್ತರಪ್ಪ ಅಂತಂದ್ರೆ ಸಾಂಬಾರ್ ಇರುತ್ತೆ ರೋಸ್ಟ್ ಇರುತ್ತೆ
ಹಾ
ಆ ತರ ಮಾಡೋದ್ ಗೊತ್ತು ಗಜ್ಜು ಬರುತ್ತೆ ಕೋಳಿ ಗೊಜ್ಜು ಬರುತ್ತೆ
ಓಹೋ ಹಾ ಹಾ ನಿಮ್ಗೆ ಯಾವ್ದಿಷ್ಟ ಆಗುತ್ತೆ ಅದನ್ನ ಹೇಳಿ
ಇಲ್ಲ ಇಲ್ಲ ಇಲ್ಲ ಆ ಹೇಳ್ತೀನಿ ಕೇಳಿ
ಹಾ ಹೇಳಿ
ಆಹ ಮೊದಲು ಒಂದು ಬಾಂಡ್ಲಿಯನ್ನ ತೆಗೆದುಕೊಳ್ಳಿ
ಹಾ
ಬಾಂಡ್ಲಿಯನ್ನ ಚೆನ್ನಾಗಿ ಟಿಕ್ಕಿ ತಿಕ್ಕಿ ತಿಕ್ಕಿ ತೊಳಿರಿ ತಿಕ್ಕಿ ತೊಳೆದ ನಂತರ ಬಾಂಡ್ಲಿಯನ್ನ ಚೆನ್ನಾಗಿ ಒರೆಸಿಕೊಳ್ಳಿ ಅದರ ಮೇಲೆ ಒಂದು ಹನಿಯು ನೀರು ಇರದಂತೆ ಚೆನ್ನಾಗಿ ಒರೆಸಿಕೊಳ್ಳಿ ಅದನ್ನ ಒರೆಸ ಕೊಂಡ ನಂತರ ಚೆನ್ನಾಗಿ ಒಂದು ತವದ ಮೇಲೆ ಇಡಿ ಆ ಒಂದು ಗ್ಯಾಸಿನ
ಹೋ ಹ್ಮ್ ಬಿಸಿ ಮಾಡಲಿಕ್ಕೆ
ಹಾ ಅದನ್ನು ಚೆನ್ನಾಗಿ ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡ್ಲಿಕ್ಕೆ ಇಡಿ ಹ ಅದ್ರಲ್ಲಿ ಎ ಎಣ್ಣೆಯನ್ನ ಹಾಕಿ ಎಣ್ಣೆ ಹಾಕಿದ ನಂತರ ಎ ಎಣ್ಣಣನ್ನು ಆ್ ಮೆಲ್ಲಗೆ ಕಾಯಲು ಬಿಡಿ
ಹಾ ಸರಿ
ಕಾದ ನಂತರ ನೀವು ಆ ಈರುಳ್ಳಿ ಬೇಕಂದ್ರೆ ನಿಮ್ಗೆ ಈರುಳ್ಳಿ ಹಾಕೋಬಹುದು ಸ ಈರುಳ್ಳಿನ ಸನ್ನ್ಣಿ ಸನ್ನಿ ಸನ್ನಿಸ ಸನ್ನ ಾಗಿ ಕ
ಮೊದಲು ಈರುಳ್ಳಿನೇ ಹಾಕ್ಬೇಕಾ
ಈರುಳ್ಳಿ ಹಾಕಿ
ಹಾ
ಈರುಳ್ಳಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಅಲ್ಲಾಡಿಸಿ ಈರುಳ್ಳಿಯ ಈರುಳ್ಳಿಯ ಹಸಿವಾಸನೆ ಹೋಗುವವರೆಗೂ ಬಿಡಿ
ಹಾ ಸರಿ
ಾಸಿನಿಗೆ ಹೋಗಿ ಅದು ಸ್ವಲ್ಪ ಹಳದಿ ಬಣ್ಣದಲ್ಲಿ ಬರುತ್ತೆ ಅಲ್ಲಿವರೆಗೂ ಬಿಡಿ ಅದನ್ನ ಅದನ್ನ ಬಿಟ್ಟ ನಂತರ ಚೆನ್ನಾಗಿ ತಂದಿರುವ ಚಿಕನ್ ಅನ್ನು ಚೆನ್ನಾಗಿ ಮೂರು ಸಾರಿ ನಾಲ್ಕು ಸಾರಿ ತೊಳೆಯರಿ
ಹಾ
ಮೂರು ಬಾರಿ ನಾಲ್ಕು ಬಾರಿ ತುಳೆದ ನಂತರ ಆ ಕಾಯುತ್ತಿರುವ ಕಾ ಕ ಒಳಗ ಈರುಳ್ಳಿ ಬೇಯ್ದಿರುವ ಈರುಳ್ಳಿ ಎಣ್ಣೆಗೆ ಬಿಟ್ಟು ಬಿಡಿ
ಹಾ ಸರಿ
ನಂತರ ಅದನ್ನು ಎರಡು ಎರಡರಿಂದ ಮೂರು ಬಾರಿ ಚೆನ್ನಾಗಿ ಅಲ್ಲಾಡಿಸಿ
ಹಾ
ಅಲ್ಲಾಡಿಸಿದ ನಂತರ ಅದನ್ನು ಅದರ ಮೇಲೆ ಅರಿಶಣ ಅರಿಶಣ ಪುಡಿ ಅದದ ನಂತರ ತರ ಸ್ವಲ್ಪ ಉುಪ್ಪನ್ನು ಸೇರಿಸಿ ಹ ಒಂದೇ ಬಾರಿ ಒಂದೇ ಬಾರಿ ಹಾಕ್ಬೇಕು ಎರಡು ಹಾಕಿ ಅದನ್ನ ಮುಚ್ಚ ಹಚ್ಚು ಬಿಿಡಿ ಕಟ್ಟೆನಾ ತಟ್ಟೇನ ಮುಚ್ಚಿದ ನಂತ ನಂತರ ಒಂದ್ ಐದು ನಿಮಿಷಗಳ ಕ ಕಾಲ ಬಿಡಿ ಅದು ಆದ ನಂತ ಆಥರ ಚೆನ್ನಾಗಿ ಬೇಯ್ದಕೊಳ್ಳುತ್ತೆ ನಿಮಗೆ ಅರಿಶಿಣ ಎಲ್ಲ ಚೆನ್ನಾಗಿ ಅದಕ್ಕೆ ಹರಡ್ಕೊಳ್ಳುತ್ತೆ ಹರಡ್ಕೊಂಡ ನಂತ ತರ ಆ ಅಲ್ಲ ಮತ್ತೆ ಬೆುಳ್ಳುಳ್ಳಿ ಹಾಕಿ ಹಾಕಿ ಜಜ್ಜಿದ ಮಿಶ್ರಣವನ್ನ ತೆಗೆದುಕೊಳ್ಳಿ ಅದನ್ನು ತೆಗೆದುಕೊಂಡು ಹ ಅದರಲ್ಲಿ ಹಾಕಿ ಬೇ ಬೇ ರುವ ಚಿಕ್ಕ ಬೇಯಿಸಿಿರುವ ಕೋಳಿಯಲ್ಲಿ ಹಾಕಿ
ಹಾ ಸರಿ
ಿದ ನಂತರ ಕಾರದ ಪುಡಿಯನ್ನು ಹಾಕಿ ಖಾರದ ಪುಡಿಯನ್ನು ಹಾಕಿ ಹ ನಂತರ ಅಹ ಕೋಳಿ ಮಸಾಲೆ ಅಂತ ಬರ್ತ
ಹಾ ಸರಿ
ಚಕ್ಕೆ ಲಾವಂಗ್ ಮತ್ತೆ ಕಾಳು ಮೆಣಸು ಸ ಮತ್ತೆ ಅದಾದ್ ನಂತರ ಯಾಲ ಜೀರಿಗೆ ಎಲ್ಲ ಹಾಕಿ ಉರಿದಿರುವ ಆ ಒಂದು ಮಸಾಲೆ ಪದಾರ್ಥ ಬರುತ್ತೆ ಆ ಪದಾರ್ಥವನ್ನು ತೆಗೆದುಕೊಂಡು ಅದರ ಆಮೇಲೆ ಅ ಸರಿಯಾಗಿ ಹಾಕಿ
ಹಾ
ಅದದರ ಮೇಲೆ ಗರಂ್ ಮಸಾಲಾ ಅಂತ ಬರುತ್ತೆ ಅದನ್ನು ಹಾಕಿ ಗರಂ ಮಸಾಲೆ ಹಾಕಿದ ಹಾಕಿದ ನಂತರ ಚೆನ್ನಾಗಿ ಮಿಶ್ರಣವನ್ನು ಮಾಡಿ ನಿಮಗೆ ಬೇಕಾದರೆ ನಿಮಗೆ ಅಹ ಒಂಥರ ಸಾಂಬಾರ್ ಸಾಂಬಾರ್ ತರ ಬೇಕಾದ್ರೆ ಸ್ವಲ್ಪ ನೀರನ್ನು ಸೇವಿಸಿ ಬೇಡ ಗೊಜ್ಜು ಬೇಕು ಅಂತ ಅಂತ ಅಂದ್ರೆ ನೀರು ಹಾಕಲಾರ್ದಂಗೆ ಅದನ್ನ ಎರಡು ಮೂರು ಬಾರೆ ಅಲರ್ಿಸಿಿ ಚೆನ್ನಾಗಿ ಅಲ್ಲಾಡಿಸಿ ಅಲ್ಲ ಅ ನಂತರ ಅದನ್ನು ಹ ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನ ಗ್ಯಾಸ್ ಮೀಡಿಯಂ ಫ್ಲೇಮ್ಲ್ಲಿ ಇಟ್ಟು ಅದ ಮೇಲೆ ತಟ್ಟೆ ಮುಚ್ಚಿ ಒಂದ್ ಐದು ನಿಮಿಷಗಳ ಕಾಲ ಬಿಡಿ ಐದರಿಂದ ಹತ್ತು ನಿಮಿಷಗಳ ಕಾಲ
ಐದರಿಂದ ಹತ್ತು ನಿಮಿಷ ನಂತರ
ಅಲ್ಲ ಬಿಟ್ಟ ನಂತರ ಚೆನ್ನಾಗಿ ಗ್ಯಾಸ್ ನ ಆಫ್ ಮಾಡಿ ಇಳಿಸಿಕೊಳ್ಳಿ ತಲಾಗಿ ಇಳಿಸಿಕೊಂಡ ನಂತರ ತಿನ್ನಬೇಡಿ ಅದನ್ನ ಇ ನಂತರ ಅದನ್ನು ಎರಡು ನಿಮಿಷಗಳ ಕಾಲ ಅದರ ಮೇಲಿರ ಮೇನ್ಲಿ ಮುಚ್ಚಿರುವ ತಕ್ಕ ನ್ನು ತೆಗೆದು ಹಾಗೆ ಬಿಡಿ ಹಾಗೆ ಬಿಟ್ಟ ನಂತರ ಏನಾಗುತ್ತೆ ಮತ್ತೆ ಆಹ ನಿಮ್ಮಲ್ಲಿ ಏನ್ ಅದರಲ್ಲಿ ಏನು ಹೊಗೆಯ ವಾತಾವರಣ ಇರುತ್ತೆ ಅದೆ ಎಲ್ಲಾ ಹೋಗುತ್ತೆ ಅದಾದ ನಂತರ ಮಸಾಲೆ ಮ ತಾಲೆ ಎಲ್ಲ ಹರಡಕೊಳ್ಳುತ್ತೆ
ಹ ಏನಾದ್ರೂ ಬಣ್ಣದ ಬದಲಾವಣೆ ಆಗುತ್ತಾ
ಆ ಬಣ್ಣದ ಬದಲಾವಣೆ ಏನು ಆಗುವ ಆ ತರ ಏನು ಕಾಣಸೋದಿಲ್ಲ ಮಸಾಲ ಪದಾರ್ಥಗಳು ಅದಕ್ಕೆ ಅಟ್ಯಾ ಹತ್ಕೊಳ್ಳುತ್ತೆ
ಹಾ ಹಾ
ಹತ್ತಿಕೊಂಡ ನಂತರ ನೀವ ಏನ್ ಮಾಡ್ತೀರಾ ಬೇಯಸ ಚರನ್ನ ಅಥವಾ ಚೆನ್ನಾಗಿ ಮಾಡಿ ಕೊಂಡ ಚಪಾತಿಯನ್ನು ತೆಗೆದುಕೊಂಡು ನೀವು ಸೇವನೆ ಮಾಡ್ಬಹದು ಅ ಇಲ್ಲ ಆ ಇಲ್ಲವಾದರೆೆ ರೊಟ್ಟಿ ರೊಟ್ಟಿ ಅಥವಾ ನಮ್ ಕಡೆ ಮುದ್ದೆ ಅಂತಾರೆ ರಾಗಿ ಮ್ದೆ ಗೊತ್ತಲ್ವಾ ನಿಮ್ಗೆ
ಹಾ ಗೊತ್ತು ನಿಮ್ ಕಡೆ ಅದೇ ಹ
ಹ ನಮ್ಮ ಕಡೆ ನಮ್ ಕಡೆ ಬಾಳ ತಿಂತಾರೆ ಎಲ್ಲಾ ಕಡೆ ಬಾಳ ತಿಂತಾರೆ ನಮ್ಮ ಕರ್ನಾಟಕ ಆ ಆ ರಾಗಿ ಮುದ್ದೆ ಇಟ್ಟು ಇಟ್ಟು ಕಲಿಸಿ ಉಂಡೆ ತರ ಮಾಡ್ತಾರಲ್ವಾ ಮುದ್ದೆ ತರ ಮಾಡ್ತಾರೆ ತರಲ್ವ ಸೊ ಅದನ್ನ ರಾಗಿ ರಾಗಿ ಮುದ್ದೆ ದ ಅಂತ ಅಂತಾರೆ ಅದರ ಜೊತೆ ನೀವು ಮಾಡಿದ್ರೆ ನಿಮ್ಮ ದೇಹಕ್ಕೂ ಮತ್ತು ಆ ಆರೋಗ್ಯಕ್ಕೂ ಬಹಳ ಶಕ್ತಿ ಕೊಡುತ್ತೆ ಅಂತ ನಮ್ ಜನ ನಂಬ್ತಾರೆ
ಓ ಆದ್ರೆ ಈಗಿನ್ ಈಗಿನ್ ಜನ ಕೂಡ ನಂಬುತಾರ ಅದನ್ನು ಅವವಾಗಿನ್ ಜನ ಹಿರಿಯರು ಹೇಳ್ತಿದ್ರು ಈಗಿನ್ ಜನ ಕೂಡ
ಹ ಆದ್ರೆ ಆದ್ರ ಆದ್ರೆ ಗ್ರಾಮೀಣ ಸ್ಥಳದಲ್ಲಿ ಯಾರು ವಾ ಸ ಮಾಡ್ತಿರ್ತಾರೆ ಇವಾಗೂ ಕೂಡ ಅದನ್ನ ಸೇವನೆ ಮಾಡ್ತಾರೆ ತರೆ ಇವಾಗ ಕೂಡ ಕೂಲಿ ಕೂಲಿ ಕೆಲ್ಸ ಮಾಡೋರು ಹಂ ಸ ಸಣ್ಣವರಿಂದ ಹಿಡಿದು ದೊಡ್ಡವರು ಅಷ್ಟು ಶ್ರೀಮಂತರೂ ಬಡವರು ಎಲ್ಲರಿಗೂ ಮಧ್ಯಾಹ್ನ ಸಿ ಸೇವನೆ ಮಾಡ್ತಿರಾ ಯಾಕಂದ್ರೆ ಅದು ಆಹಾರಕ್ಕೆ ಕೆ ಬಹಳ ಒಳ್ಳೆಯದು ಹಾಗೆ ರಾಗಿ ಗಂಜಿ ಅಂತ ತಾ ನೋಡಿ
ಹಾ ಹಾ ಹೌದು ಕೇಳಿದ್ದೀನಿ
ಆರೋಗ್ಯ ಬಹಳಷ್ಟು ಚೆನ್ನಾಗಿರುತ್ತೆ
ಹಾ
ಹ ಹಾಗಾಗಿ ಸ ಸೇವನೆ ಮಾಡ್ಬೇಕು
ಓಹೋ ಹೋ ಸರಿ
ನಾನ್ ಯಾವಾಗಾದ್ರೂ ನಿಮ್ಗೆ ಸಿಗ್ತೀನಿ ಬಿಡಿ
ಹಾ ಸರಿ ಸರಿ
ಹಾ